ಹಲೋ ಕೆಳಸ್ತಾ ಇದೆಯಾ.
ಹ್ಮ್ ಕೇಳಿಸ್ತಿದೆ ನಿಮ್ಗೆ.
ನಮ್ಗೂ ಕೇಳಸ್ತಿದೆ ಮತ್ತೆ ಮಳೆ ನಿಮ್ ಕಡೆ. ಏನಿಲ್ಲ ನೋಡಿ ಸುಮ್ನೆ.
ಸುಮ್ನೆ ಕೂತಿದ್ರಾ.
ಮಳೆ ಇಲ್ವಾ ನಿಮ್ ಕಡೆ ಹಾ.
ನಮ್ಮ.
ಹ್ಮ್ ನಮ್ ಕಡೆ ಇವ ಇವತ್ ಇತ್ತು ಆಗಿಲ್ಲ ನಿನ್ನೆ ಎಲ್ಲಾ ಹ್ಮ ನಿನ್ನೆದು ಆಗಿತ್ತು.
ನಮ್ ಕಡೆ ಏನ ನಮ್ಮಲ್ಲಿ ಹೀಗೆ ಜಿಟಿ ಜಿಟಿ ಹಾಗೆ ಬರ್ತಾದೆ.
ಜೋರಾಗಿಲ್ಲ ನ ಈ ಸರ್ತಿ ಆ ಕಡೆ ಎಲ್ಲಾ
ಜೋರ್ ಏನಾಗಿಲ್ಲ ಹಂಗ ನಾರ್ಮಲ್ ಹಂಗ ಅಹ. ಏನತ್ ಅಂಗ್ಳಕ್ಕ ನೀರ್ ಹೊಡ್ದಂಗ ಅಂತಾರಲ್ಲ ಹಂಗ.
ಹಾ ಹಾ ಈ ಸಲ ಎಲ್ಲಾ ಕಡೆ ಮಳಿನೂ ಕಮ್ಮಿ ಅದ.
ಕಮ್ಮಿ ಐತಿ.
ಹ್ಮ್.
ಅದು ಏನೋ ಮಳಿನ ಕಡಿಮೆ ಐತಿ ಸಲ ಆತಂದ ಅನಾಕತ್ತಿದ್ರ.
ಎಲ್ಲಾ ಕಡೆನು ಹಂಗ ಈಗ ಹೋದ ಸಲ ಎಲ್ಲಾ ಸ್ವಲ್ಪ ಚಲೋಣ ಆಗಿತ್ತ ಈ ಸಲ ಆತ ಬೆಂಗ್ಗಳೂರ್ ಆಗಿರ್ಬೋದು. ಆ ಕಡೆ ಬೆಳಗಾವ್ ಕಡೆನು ಆಲ್ಮೋಸ್ಟ್ ಎಲ್ಲಾ ಕಡೆ ಕಮ್ಮಿನ ಐತೆನತ್ತಿದ್ರು.
ಹ ಎಲ್ಲಾ ಕಡಿಮೆ ಐ್ಸಲ ಒಟ್ ಮಳಿನ ಕಡಿಮೆ ಐತ್ ತನಕತಿದ್ರ ಒಟ್
ಹ್ಮ್. ಹ್ಮ್ ತ್ರಾಸ ಆಗತ್ ಅಷ್ಟ ಮುಂದ ಮತ ಇವಾಗ ಎಲ್ಲಾ ನೀರಾವರಿ ಎಲ್ಲಾ ತ್ರಾಸ ಆಕತ್ತೆ
ಹ ಆ ಕಡೆ ನೀರ ಇದೆಯಾ ಹಾ. ಅಂದ್ರೆ ಹೊಳಿ ನೀರ ನಿಮ್ ಕಡೆ ಅಲ್ಲಾ.
ಅಂದ್ರೆ ನಾನ್ ಇವಾಗ ಇಲ್ಲಿ ಇರೋದು ಬೆಂಗ್ಳೂರಲ್ಲಿ ನಮ್ದು ಪ್ರಾಪರ್ ನಮ್ ಊರಲೇಲ್ಲ ಐತಿ.
ಹಾ ಹಾ ಅಂದ್ರೆ ನೀವೀಗ ಬೆಂಗ್ಗಳೂರಲ್ಲಿ.
ಹಾ ಓದಾಕ ಇಲ್ಲ ಅದನ್ನ ಬೆಂಗ್ಳೂರ್ದಾಗನ.
ಹಾ.
ನಮ್ದು ಪ್ರಾಪರ್ ಬಂದು ಅಲ್ಲೇ ನಿಮ್ಮೂರ್ ಕಡೆನ
ಅಥಣಿ.
ಹ್ಮ ನಮ್ದೆಲ್ಲಾ ಕೃಷ್ಣಾ ನದಿಯಿಂದನ ನೀರಾವರಿ ಐತಿ.
ಹಾ ಹಾ.
ನಿಮ್ಗ ನಿಮ್ ನೀರಾವರಿಗೆಲ್ಲಾ ಹೆಂಗ ಅಷ್ಟ.
ನಮ್ಮದು ನೀರಾವರಿ ಎಲ್ಲ ನಮ್ಮದು ಸ್ವಂತ ಒಂದ್ ಬಾವಿ ಐತಿ.
ಹಾ.
ನಮದ ಏನು ಪ್ರಾಬ್ಲಮ್ ಇಲ್ಲ ಸ್ವಂತವಂದ ಬಾವಿ ಅಂತ ಬಾವಿ ಅದ್ರಿಂದನೇ ನಮಗ ಅಂದ್ರೆ ನಮ್ಮದು ಮಡ್ಡಿ ಅಂತ ಬೀರಾಪನ್ ಮಡ್ಡಿ ಅಂತ ಒಂದಿದೆ ಅಲ್ಲಿ ಒಂದು ಮೂರ್ ಎಕರೆ ಮೂರವರೆ ಎಕರೆ ಇದೆ.
ಹಾ.
ಮತ್ತೆ ಇಲ್ಲೇ ಮನೆಯ ಮ ಹತ್ತಿರನೇ ಒಂದು. ಮೂರು ಮೂರುವರೆ ಎಕರೆ ಇದೆ ಒಟ್ಟು ಏಳು ಎಕರೆ ಇದೆ ನಮ್ದು ಹೊಲಾ.
ಹೂ ಹು.
ಆತ್ ಇಲ್ಲೇ ಮಮ್ ಮನಿ ಹತ್ತಿರ ಏನ್ ಹೊಲ ಐತಿಲ್ಲ ಹಂತಲ್ಲಿ ಒಂದ್ ನಮ್ಮದ ಒಂದ್ ಬಾವಿ ಐತಿ.
ಹೂ.
ಅದೇ ನಮಗೆ.
ಅಲ್ಲಿ ಮತ್ತ ಅಲ್ಲ ಎಲ್ಲೋ ಅಯ್ತ ಅಂತಲ್ಲಾ ಇನ್ನೊಂದ.
ಹಾ ಅಲ್ಲಿ. ಇನ್ನೊಂದ್ ಕಡೆ ಅಲ್ಲಿನೂ ಅಲ್ಲಿನೂ ಬಾವಿ ಇದೆ ಅಲ್ಲಿ ಬಾವಿ ಇದೆ ಅದು ಚೋಲೋ ಇದೆ ಬಾವಿ ಅಂದ್ರೆ ಒಂದು ಬಾವಿಯಲ್ಲಿ ಇಪ್ಪತ್ತೈದು ಎಕರೆ.
ಹಾ ಇದು ನೀರಾ ಅಂದ್ರೆ ಸಾಕಕ್ ಆಕತ್ತ ಅಷ್ಟೆಲ್ಲ ಹೊಲಕ್ಕಂತ.
ಹಾ ಅಂದ್ರೆ ಇಪ್ಪತ್ತೈದ್ ಎಕರೆ ಅಂತಂದ್ರ ಅದ್ರಲಗ ಸರ್ತಿ ಪ್ರಕಾರ ನಮಗ ನೀರಾವರಿ.
ಹು ಅಂದ್ರ ಇವಾಗ ಶೇರಿಂಗ್ ಒಳಗ್ ಬಾವಿ ತಕ್ಸಿದಾರ.
ಹಾ ಶೇರಿಂಗದಾಗ ಇದೆ ಅದು ಎಲ್ಲರೂ ಅಂತಂಬ್ರೆ ಅವ್ರು ಬೇರೆದವ್ರ ಏನ್ ಅಲ್ಲ. ಎಲ್ಲಾ ನಮ್ಮ ದೊಡ್ಡಪ್ಪ ಆಂಡ್ ಚಿಕ್ಕಪ್ಪ ಇವರ ಎಲ್ಲರೂ ಎಲ್ಲರಿಗೂನು ಬರ್ಬೇಕು ಅದು ಅಂದ್ರೆ ಸತಿ ಒಂದ್ ಮೂರ್ ದಿನಕ್ಕೆ ನಾಕ್ ದಿನಕ್ಕೆ ಅಥವಾ ಒಂದ ವಾರ ಹಿಂಗ ಇರುತ್ತೆ ಅದು ಸರ್ತಿ.
ಹೂ.
ಇಲ್ಲ ಆಗ ಬರುತ್ತೆ ಅವಾಗ ನಾವು ಹಿಂಗೆ ಸರ್ತಿ ಯವಾಗ್ ಬರುತ್ತಲ್ಲಾ ಅವಾಗ ನಾವು ನೀರ್ ಹಾಸ ಇದಕ್ಕು ನಮ್ಮ ಹೊಲಕ್ಕೆ.
ಹು ಹು ಹು ಇವಾಗ ಬೇಸಗ್ಯಾ ಎಲ್ಲಾ ಏನ್ ಸಮಸ್ಯೆ ಆಗಂಗಿಲ್ಲ.
ಬ್ಯಾಸಗೀ ಆಕೈತಿ ಅ ಬ್ಯಾಸಗಿ ಆಕೆತಿ ಸ್ವಲ್ಪ ತಾರಸ್. ಬಟ್ ಹಿಂಗ ಒಬ್ಬೊಬ್ರದ ಹಿಂಗ ಒಕ್ಕಬೋದು ಹೋಗಿರ್ತತಿ ಫ್ಯಾಕ್ಟರಿಗೆ ಅಥವಾ ಬೆಳೆಯೋದು ಒಬ್ಬರ ಮಾಡಿರಿಂಗ್ ಇಲ್ಲ. ಅವ್ರಿಗೆ ಅವರ ಸರ್ತಿ ಇರ್ತತಿ ಮತ್ತ ಹೊಲ್ದಾಗ ಹಾಸಕ್ ಅವ್ರಿಗೆ ಬೆಳೆ ನೀರ್ ಹಾಸಬೇಕ. ಯಾಕಂದ್ರೆ ಹೊಲ್ದ ಬೆಳಿನೇ ಇರುದಿಲ್ಲ ಹಾ ಹಾ ಇನ್ ನಾವು ಹಾ ನಾವ್ ಬಳಸ್ಕೊತಿವ ನಮಗ ಅದ ಕೊಡ್ರಿ ಅಂತಂದ ಮತ್ತ ನಮಗ ಆ ನಮದ್ ಹಂಗ ಇದ ಇದಾಗ ಅವರ ಕೂಡ ಅಂತ ಅಂದಾಗ ನಾವು ಕೊಡ್ತೀವಿ ಹಿಂಗ ಒಂದ ಸ್ವಲ್ಪ ಅಜಸ್ಟ್ ಮಾಡ್ಕೊತೀವಿ ನಾವು.
ಹೂ ಹೂ. ಅಂದ್ರೆ ಏನಿಲ್ಲ ನಮ್ಮ ಕಡೆ ಎಲ್ಲಾ ನೀರೆಲ್ಲಾ ಇರ್ತದ ಕರೆ ಒಂದ್ ಸ್ವಲ್ಪ ಬ್ಯಾಸಿಗ ಅಷ್ಟ ತ್ರಾಸ.
ಹಾ ನಿಮ್ಮಗ ಬ್ಯಾಸಿಗೆ ಒಂದ್ ಸ್ವಲ್ಪ್ ತ್ರಾಸ ಹೊಳಿ ನೀರ್ ಅಂಕ ಇರಂಗಿಲ್ಲ.
ಈ ನಮ್ದ ಏನಿಲ್ಲ ನಮ್ದ್ ನಮ್ಮ ಪಪ್ಪಾ ಎಲ್ಲಾ ಚೋಲೋತಂಗ ಏನೋ ಮಾಡ್ಯಾರ ನಮ್ದ ಏನ್ ಹಂಗ ಆತ್ ತ್ರಾಸ್ ಅನ್ಸಂಗ ಇಲ್ಲ ನಮ್ದ್ ಅಂದ್ರೆ ಓನ್ ಬ ಬೋರ್ವೆಲ್ ಯತ್ ನಮ್ದ. ಆಮೇಲೆ ಕೃಷ್ಣಾ ನದಿದುನು ಹಾ. ಆಮೇಲೆ ಕೃಷ್ಣ ನದಿದು ಬರ್ತೈತೆ ಇನ್ ಕೆಣಲ್ಲೂ ಐತಿ ನಮ್ಮ ಊರ್ ಕಡೆ.
ಹಾ.
ಹಂಗಾಗಿ ಅಷ್ಟೊಂದ ತ್ರಾಸ್ ಆಗಂಗಿಲ್ಲ ನೀರಾವರಿಗೆ ಎಲ್ಲಾ.
ನಮ್ದು ಅಲ್ಲಿ ಇಪ್ಪತ್ತೈದ ಎಕರೆ ಹೊಲ ಇದೆ ಅಲ್ಲ ಶೇರಿಂಗ್ ಇದೆ ಅಂತಂದೆ ಅಲ್ಲಾ ನೀರಾವರಿ. ಅಂತಲ್ಲಿನು ಒಂದ ಇ ಕಿನಾಲ್ ಇದೆ ಕಿನಾಲ್ ಹಚ್ಚಿದಿನೆ ನಮ್ಮದ ಹೊಲ ಇದೆ ಕಿನಾಲ್ ನೀರ್ ಬಂತಪ್ಪಾ ಅಂತಂದ್ರೆ ನಾವು ಡೈರೆಕ್ಟ್ ಇತ್ತು ಹೊಲಕ್ಕ ನೀರ್ ಹಾಸಬಹುದು.
ಹ್ಮ್
ಅದು ಅವೈಲೇಬಲ್ ಇದೆ ಅಲ್ಲಿ ಮತ್ತೆ ಇದು.
ಈವಾಗ ಇಯರ್ ಪೂರ್ತಿ ವರ್ಷ ಪೂರ್ತಿ ಬರಂಗಿಲ್ಲ.
ಬರಂಗಿಲ್ಲ ಯಾವ ಹಾ ಬರಂಗಿಲ್ಲ ಹಾ ಮಡಿ ಯಾವಾಗಹಾಕತಿ ಆಗ ಬಿಡ್ತಾನ ನೀರು.
ಹಾ ಅದೇ ಇಸ್ಲಾನು. ಹೋಳಿ ಕಮ್ಮಿ ಐತೆ ನತಿದ್ರು ನಮ್ಮ್ ಮನಯಾಗೆಲ್ಲಾ.
ಹೌದ ನಾವು ಆ ಕಡೆ ಹೋಗೇಯಿಲ್ಲ ಈಗ ಎಷ್ಟೋ ದಿನ ಆಯ್ತು. ಆ ಕಡೆ ಹೋಗಿಲ್ಲ ನಾವು ನಾವು ನೋಡೆಯಿಲ್ಲ
ಅಂದ್ರ ನಮ್ ಮನ್ಯಾಗ ಅನ್ನಕತ್ತವ್ರಿ ಈ ಸಲ ಸ್ವಲ್ಪ ಮಳಿನೂ ಕಮ್ಮಿ ಆಗೇತಿ ಸ್ವಲ್ಪ ಇಳಿ ಆಕತೈತಿ ಅಂತನಾ ಹನ್ನಾತಿದ್ರು.
ಹ ಹಾ ಹಾ ನೀವೇನಲ್ಲಿ ರೂಮ್ ಮಾಡಿದ್ದೀರಾ
ಹ್ಮ್ ನಾ ಈ ಇಲ್ಲ ರೂಮ್ ಆಡ್ಕೊಂಡದೇನೆ.
ಹ ಹಾ ಹಾ ಅಂದ್ರೆ ಊಟೆಲ್ಲಾ ನೀವೇ ಮಾಡಕ್ತ.
ಹಾ ನಾನೇ ಮಾಡ್ಕೊತಿನ ಇಲ್ಲ ಅಂದ್ರ ಅಷ್ಟ. ಅಷ್ಟು ಬ್ಯಾಸರ ಅನಿಸಿದ್ರ ಅಂದ್ರೆ ಹೊರಗೆ ತಿಂತೇನೆ.
ಹೌದಾ ಹೆಂಗ ಅಲ್ಲಿ ಎಲ್ಲಾ ತರಕಾರಾರಿ ಎಲ್ಲಾ ನಮಗೆ. ಇಲ್ ಹೆಂಗ ಸಿಗತ್ತಲ್ಲ ಅಂದ್ರೆ ಹಂಗ್ ಸಿಗೋದಿಲ್ಲ ಎಲ್ಲಾ ಕಾಸ್ಟ್ಲಿ ಅಲ್ಲ ಅ ಕಡೆ.
ಕಾಸ್ಟ್ಲಿ ಮತ್ತ್ ಅಲ್ಲ ಆದ್ರೆ ನಾವವು ಹೊಲ್ದ ಬೆಳೆದಿರ್ತಿವ ಏನ್ ಅನ್ಸಂಗಲ್ ನಮ್ಗ.
ಹಾ ನಾವ್ ಹೋಯ್ತ್ ತಗೊಂಬಂದ್ರ ನೆಡಿತಿತ್ತು ಹಾ ಹೇಳಿ ಒಂದ್ ಸಾಸಿವೆ ಕಾಳಿಹಿಡ್ದು ಎಲ್ಲಾ ಖರೀದಿಗೆ ಮಾಡ್ಬೇಕ.
ಹ ಎಲ್ಲಾ ತರ ಬೇಕಾ ಈವಾಗ. ನಿನ್ಗ ಏನಕ ಇವಾಗ ಹಾಲ್ ಅಂತು ಹಾಲ್ಹಾದ್ರುನು ತರಬೇಕ ಇಲ್ಲ ನಂಗ್ ಕಡೆ ಹಂಗೇನಿಲ್ಲಗೆಲ್ಲಾ. ಬರುತ್ತೆ.
ನೆಲ್ಲಾ ಇರ್ತೈತಿ ಮದ್ ಆಕಡೆ ದೊಡ್ಡ ದೊಡ್ಡ ಸಿಟಿ ಕಡೆ ಎಲ್ಲ ಹಂಗ. ಏನ್ ನಮ್ಮ ಏನು ಅಲ್ಲಿ ನಾವು ಸ್ವಂತತ್ ನಮದಂತತಿನಿರಂಗ ಎಲ್ಲ ತಗೋಬೇಕ ಆಕತ್ತಿ.
ಎಲ್ಲಾ ಕೊಂಡದ ತಗೋಬೇಕು.
ಮತ್ತ ಏನ್ ನಾವ ಏನ್ ಹಾ ಅಲ್ಲೇ. ಮನ ಬಾಜಕ್ ಹಾಕೋತಿವಿ ಮಾಡ್ತವ ಅಂತಂದ್ರರುನು ಅದು ಆಗುದಿಲ್ಲ ಅಲ್ಲಿ.
ಅಯ್ಯೋ ಇಲ್ಲಿ ಇಷ್ಟ ಇಷ್ಟ್ ಜಾಗ ಇರಾಕ ಮಣಿ ಕಟ್ಕೊಂಡ ಇರ್ತಾರ ಇಲ್ಲಿ ಏನಾ. ಒಂತರ ಹಿಂಸೆ.
ಹ್ಮ್ ಹ್ಮ್ ಏನ್ ಬೆಂಗಳೂರು ಆ ಬೆಂಗ್ಗಳೂರ್ ನಿಮಗೆ ಇಷ್ಟ ಆಯ್ತಾ ಆಯ್ತವಾ ನಿಮ್ ಊರ ಇಷ್ಟ ಆಯತಾ ನಿಮ್ಗೆ.
ಎಲ್ಲರಿಗೂ ಅವ್ರ ಊರ ಇಷ್ಟ ಸುಮ್ ಇರ್ಬೇಕಲ್ಲ ಅಂತ ಹೇಳಿದಿ. ಅಷ್ಟ ನೀ ಎಲ್ಲೇ ಹೋಗುವ ಏನ ಮಾಡ್ಬ ಕಡೆಗೆ ಇಷ್ಟ ಆಗೋದ್ ನಮ್ ಊರ.
ಹಾ ಹಾ ಅದಹಂತ ಹಂಡ್ರೆಡ್ ಪರ್ಸೆಂಟ್.
ಇವಾಗ ಅದೊಂತರ ನಾವವು ನಮ್ ಊರ್ಗ್ ಅಡ್ಜಸ್ಟ್ ಆಗ್ಬಿಟ್ಟಿರ್ತೇವಿ ಮತ್. ಏನು ನೀನ್ ಇವಾಗ ಎಲ್ಲೇ ಹೋಗಿ ವಾಪಸ್ ಬಂದ್ರುನು ನಂಗ ನಮ್ ಊರೇನೇ ಚಲೋ ಅನಿಸ್ತಾ. ನಾವು ಎಷ್ಟೋ ತಿಂಗಳಾ ಆದ್ಮೇಲೆ ಬಳಕ ಹೋಗಿರ್ತಿವು. ನಂಗರ ಹೋದಾಗ ಬರ್ಬೇಕಂದ್ರೆ ಒಂಂತರಾ ಬ್ಯಾಸ
ಎಲ್ಲರಿಗೂ ಹಂಗ
ಹ್ಮ ಮತ್ ಒಂದ್ ದಿನ ಬರ್ಬೇಕು ಒಂದ ದಿನ ಹೋಗ್ಬೇಕು ಆದರೆ ತೀರಬ್ಯಾಸರ.
ಹ್ಮ್ ಹ್ಮ್ ಒಂದ ಒನ್ ಡೇ ಆಗುತ್ತೆ ಹೋಗೋಕೆ.
ಹಾ ಇಲ್ಲಿಂದ ಇವಾಗ ಒಂದು ಎಂಟೂವರೆಗೆ ಈತರ ಎಲ್ಲಾ ಬಸ್ ಹತ್ತಿದ. ಆದ್ರು ನಾನ್ ಮುಂಜಾನೆ ಅಲ್ ನಮ್ಮ್ ಊರಿಗೆ ಬರಕ್ ಒಂದ್ ಎಂಟುವರಿ. ಬಸ್ ಕರೆಕ್ಟ್ ಟೈಮಿಂಗ್ ಬರಂಗಿಲ್ಲ ಮಮ್ಮೆ ಎಂಟುವರೆ ಒಂಬತ್ತು ಹಿಂಗೋ ರೀಚ್ ಆಗ್ತದೆ.
ಹಾ ಹಾ ಹಾ ಬರೋಬರ
ಹ್ಮ್.
ಏನ
ಮತ್ತ ನಿಮ್ಮ್ ಮನಗೆಲ್ಲ ಹೆಂಗ.
ನಮ್ಮ್ ಮನ್ಯಾಗ ಏನಿಲ್ಲ ಹಹಃ ಏನ ನಾವು ಯ ಕಡೆನುೂ ಹೋಗಲ್ಲ ಬರಲ್ಲ ಮನೆ ಆಯ್ತು ವರ್ಕ್ ಆಯ್ತ ಆ ಕಾಲೇಜ್ ಆಯ್ತು ಸ್ಟಡಿ ಆಯ್ತು ಇಷ್ಟ ಹಹ
ಮುಂದ್ ಏನಾದ್ರು ಮತ್ತ ವು ಹೈಯರ್ ಎಜುಕೇಶನ್ ಮಾಡ್ಬೇಕಂದ್ರೆ ನೀನು ಒಂದ್ ಸ್ವಲ್ಪ ಮನಿ ಬಿಟ್ಟು ಹೊರಗ್ ಬರಬೇಕಕತ್ತ
ಹೈಯರ್ ಎಜುಕಷನ್ ಅಂತಂದ ಅಂದ್ರ ಮನಿ ಬಿಟ್ಟ ಹೊರಗ ಬರ್ಬೇಕಂದ್ರೂನು. ಖರ್ಚ ಹಹಃ ನಮ್ದ ಕರ್ಚನಾ ಆಕತ್ತಿ
ಎಲ್ಲಾನೂ ಹಂಗ ಇವಾಗ ಇಲ್ಲಿ ಎಲ್ಲಿ ನೀನು ಮನ್ಯಾಗತ್ಕೊಂಡ ಸುಮ್ಮ ಇವಾಗ ಅಲ್ಲಿ ಅಂದ್ರೆ ಚಲೋ ಕಾಲೇಜಸ್ ಸಿಗಂಗಿಲ್ಲ ಹೊರೆಗ ಸ್ವಲ್ಪ ಬಂದ್ ಬ್ಯಾರೆ ಕಡೆ ಕಲ್ತ್ ಅಂದ್ರ ಚಲೋ ಕಾಲೇಜ್ ಒಳ್ಳೆ ಅವಕಾಶ ಸಿಕ್ತೈತ್ ನಿಂಗ ನಾಳೆ ಒಳ್ಳೆ ಫ್ಯೂಚರ್ ಇರ್
ಹಾ ಸಿ ಅದು ಕರೆೇನಾ ಬಟ್ ನಾವೀಗ ಎಷ್ಟು ಹೊರಗ ಕಲತ್ ನಾವೀಗ ನಾಲೆಜ್ ಅಂಕ ಸಿಕ್ತತಿ ನಾಲೆಜ್ ಅಂಕ ಯಾರಿಗೂ ಇಸ್ಕೋಕ್ ಸಾಧ್ಯ ಇಲ್ಲ.
ಹಾ.
ಹ ನಾಲೆಜ್ ಎಂಗ ಸಿಕ್ತೈತಿ ನಮಗೂ ಒಳ್ಳೇದ ನಾಲೆಜ್ ಸಿಕ್ ಅ ಅದಂಕ ನಾವು ಇನ್ನಷ್ಟು ಪರ್ಫೆಕ್ಟ್ ಆಕಿವವಿ ಹೊಸ ಹೊಸದ ಎಲ್ಲ ನೋಡ್ತಿವಿ ಅದು ಕರೆಕ್ಟ್ ಬಟ್ ನಾವ್ ಈಗ ಲೋಕಲ್ ಏನ ನಾವು ಜಾಬ್ ಮಾಡರು ಬಿ ನಮಗ್ ಉಳಿತೈತಿ ಅಂದ್ರ ಹೊರಗ ನಾವ್ ಎಷ್ಟು ಜಾಬ್ ಮಾಡ್ತವೋ ಅಷ್ಟ್ ನಮಗ್ ಕರ್ಸನ ಆಕೈತಿ ಅದಕಿತ ಹೆಚ್ಚ ಆಕೈತಿ ನಮ್ ಖರ್ಚ
ಅಲ್ಲೇ ಇತ್ಕೊಂಡ್ ಇವಾಗ ನಮ್ ಕಡೆ ಯಾವ ಐ ಟಿ ವಿ ಟಿ ಕಂಪ್ನಿಗಳುದಾವವು ಇವಾಗ ಅಲ್ಲಿ
ಹಾ ನಮ್ ಐ ಟಿ ಅಂತ ಏನ್ ಇಲ್ಲ ಬಟ್ ಇದ್ರಾಗನ ಹ ನನ್ ಇದ್ದ ಕಾರ್ಯ ಆಪ್ ನ್ಯಾಗನ ಇದು ಒಂದ ಐ ಟಿ ಕಂಪನಿ ಅಲ್ಲ
ಏಯ ಸರಿ ಸರಿ ಹ್ಮ್.
ನಾನು ಪಸ್ಟ್ ಎಷ್ಟು ಐವತ್ತತ್ರೊಬಂತ್ತ ಸಾವಿರ ಹಾಂ ಹಾಂ ಐವತ್ತ ಮೂರ ಸಾವಿರೂಪಾಯಿ ದುಡದೇನ
ಹ್ಮ್ ಹ್ಮ್
ಚಲೋಯ ಹಾ ಓಕೆ